ಹಾ ಅತ್ತತಿಲ್ಲ
ಹಾ
ಹ ಮತ್ತೆ ಐತವಲ್ಲ ಅಲ್ಲದು ಹೊಸ ನಂಬರ ಹಂಗೆ ಆದ್ರ ಏನ್ ಮಾಡ್ ಅಲ್ಲ ಹೆಸರ
ರೆಡ್ಡಿ
ಹಾ ರೆಡ್ಡಿ ಅಂದ್ರ ಆಯ್ತ ಆಯ್ತು ಆಗ್ಯದ್ ಎರಡ್ ಆಗ್ಯದ್ ಹಂಗಿರ್ತವಾ
ಹಾ ಆತ ಬಾರ ದೋಸ್ತಿ
ಏ ಹೆಂಗಂತ ನೋಡ ಚೆಕ್ ಮಾಡ್ದ್ ನಾನ್ ಹಿಂದ್ಗಡೆ ಈ ಖಾಲಿ ಎಲ್ಲ ಹಿಂದ್ಗಡೆ ಇನ್ನೊ ಬಂದಿಲ್ಲ ಬರ್ಲಿ ಅದು ಹಂಗ್ ಬಂದ್ರೇನೇ ಹಚ್ಚಿದೆ ನಾನು
ಹ್ಮ್ ಆಯ್ತಪ್ಪ ನಿಂದು ರಗ್ಗು ಅಜ್ಜಿ ರಕ್ಕ ಕಳಸ ನೀನ ಆಜ್ಜಿ
ಹಾ ನಿನ್ನತ್ರ ರೊಕ್ಕ ಯಾರ್ ಕಳಿಸ್ತಾರೆ ಹೇಳು
ಅಂದಲ್ಲ ಹೈಕೊಂಡು ಹೋಗ್ಯ ಇಲಿ ಏನು ಒಂದ್ ರೂಪಾಯಿ ಬರಲ್ಲ ಅವು
ಯಾಕ
ಎತ್ಕೊಂಡು ಈ ಈಷ್ಟತರ ಮಾತಾಡ ಬಂದಾವ
ಬರ್ಲ್ಯಾರ ಬಂದರೇನು
ಆವ ಬಾಬೇಡ ಅಲ್ಲ ನೂರು ರೂಪಾಯಿನು ಬ್ಯಾಡ ಇಷ್ಟು ದಿನ ಮೂರ್ ದಿನ
ನನ್ನ ಜೊತೆ ಮಾತಾಡಿದೆನೋ ಮೂರು
ನಿನ್ನ ಕೂಡ ಅಲ್ಲಪ್ಲ ನಿಮ್ಮ ಮಾವನ ಕೂಡನೆ ಈ ಮಾವನ್ ಕೂಡ
ಹ್ಮ್ ಹ್ಮ್ ಎಷ್ಟು ಮಾತಡಿ ಹ್ಮ ಹೆಂಗ
ಮಳ ನಿಂತಯೇನು
ಹ್ಮ್ ಮಳೆ ನಿಂತದೆ ಬೆಳೆ ನಿಂತದ
ಇಂದಪಲ್ಲರೆ ಆ ಪರದಕಾ ತೋರಿಸ್ಕೊಂಡಿ
ಅದಪರ
ಅದ ಊರು ಬಂದದ
ಹೆಂಗಪ್ಪ
ಅಲ್ ಮತ್ತ ಎಲ್ಲಿ ನೀವ ಊರಿಲ್ ಏನವ್ವ ಅವ್ರ
ಹ ಕೂಡ ಉಪ್ಪಾಗ ಅವರು
ಯಕಡೆ ಅಲ್ಲೇ ಬಂದಾಗ ಅದಟ ಅದ ಎಲ್ಲ ವಸು ಹೊದಟ ಆ ಬೆಳಕ್ ಆ ಹೇಳೆಯಪ್ಪನ ಕರ್ಕೊಂಡು ಎಡಿ ಹೊಡಿ ಹಿಂದಗಡೆ ಕುಂಟು ಊಡ್ ಕೊಟ್ಬಿಡು ತಾನೇ ಹೊಡೆದು ಬಟ್ಟು ಆಕಡೆ
ಹೌ
ಅಂತ ಕೇಟ ಒಂದು ಪ್ಯಾಕೆಟ್ ಹೋಗವಣ
ಏನಂದ ಸಾಲ ಒಂದು ಇಪ್ಪತ್ತು ಸಾಲಲ್ಲ ಇನ್ನ ಒಂದು
ಆಯ್ತು ಅ ನಿಮ್ದು ಒಡ್ಯಾಗ ಳೆ ಒಡ್ಯಾಗ ನೀ ಕರ್ಕೊ ಬಿಡ ಕೆಲ್ಸ ಆತದ ಅದ ಅದ ಓಟ ಕಡೆ ಆಗ್ತದ ಅವನು ಆತ ನಿಂದ ಆತ
ಹತ್ತು ನಿಮಿಷ ಹತ್ ನೋಡ ಈಗಾಗದೇ
ಹ ಎತ್ತ ನಿಮಿಷಾಲಕ್ಕ ಅಳಗ
ಹ್ಮ್
ಪಾಪ ಬಂದಾಗ ಅಲ್ಲಿ ತನ ಬಂದಿರ್ತೆ ಅದು ಈಟಕ್ಕಾಗಿ ಯಾರು ತರ್ಬೇಕ ಎತ್
ಏ ಅವಯ್ಯ ಅವ ಕೇಳ್ಬ ಅದ್ ಆಗರ್ ಕತಾರಮ್ಮ ನಾನ್ ಅವ ಡ ಒಳ್ಳದ ಕೊಡ್ ಅದ ಅವನಿಗೆ ಕ ಅವ್ನಿಗೆ ಯಾರು ಕೇಳ್ತಾರ ಅದ ನೀನ್ ಹೆಂಗ್ಯರ್ ಬಾಗಲ್ಲ ಏ ಯಾರಿಗ ಎಲ್ಪಾ ನಾವವು ನಮ್ಗ ನಮ್ ಬಲಾಗ ಆಗಲ್ಲ ಹೆಂಗ ಹೋಗತಿ
ಹಾ
ಅಗದ ಯಾರು ನಾಕ್ ಸತ್ತಾದ ಸುಮ್ಮ ಅವನು
ಒಂದ್ ಮೂರ್ ಕುವಿಂಟಲ್ ಹಂಗ ಅದೆಲ್ಲಐತಿ
ಎರಡು ಕ್ವಿಂಟಲ್ಕಂಬಾರ ಮೂರು ಕ್ಂಟಲ್ಕ
ಎರಡ್ ಕುಂಟಲ್ ಅಂದ್ರ ತಡಿಲಿ ಅವ ಖರ್ಚು ಮಾಡಿದಾನ ಆಬಿಟ್ಟ ಬಾಡದಕ್
ಏನ್ ಮಾಡ್ರಿ ಕರ್ಚ್ ಹ್ಮ್ ನಾಲ ಡಬ್ಬಿ ಆತದ ಡಬ್ಬೆ ನಾತಗಲ್ಲ
ಹಂ ಇ ತರದ ಬಡೋ ಗೊಬರ ತರ ದಸ್ತ ನೀ ಸಮ ನೀ ಉದ ಎಂತ ವರ್ದು ಕೂಡದಕ್ಕ
ಹ್ಮ್ ನ್ನೇನ್ ಬಡ ಎಣ್ಣ ಹೊರ್ತ ಬಿಡಿ ಎಣ್ಣ ಎಣ್ಣೆಲ್ಲ ಎಡ್ಚರ ಗೊಬ್ಬರ ತರ್ತಾರ ಅವರು
ಗೊಬ್ರನ ಹೆಂತ ತ ಇರ್ತಾನ ಅಲ್ಲಿ ಎರಡು ಗೊಬ್ ಅದು
ಹ ಇ ಆಕತ್ತಕ ಹಲ್ ಕೆಲ್ಸ
ಹೌದಾ ಗೊಬ್ರ ಬತ್ತಬಕ್ಕ
ಈಗೊಬರ ಹಕ್ತ
ಆಯ್ತಾಯಯ್ತ ನಾಳೆಗ್ ನೀನು ಬಿತ್ಬೇಕಲ್ಲ ಯಾರ್ು ಬರ್ತಾರ ಬಿತ್ತಕ್
ನಾಗ ನೋಡಮ ಅ ನಾಳ ಬಿತ ಬಿ ಬ ಯಾರು ನಾಳೆ ಕೆಸರಾತ್ ನೋ ನಾಳೆ ಬಿತ್ತರು ಬಿತ್ತರ್ಕ್ಕೆಲ್ಲ ಹಾ
ನೀನು ನಿಮ್ಮ ಅಪ್ಪ ಹಿಡ ಹಡದು ನಿಮ್ಮ ಅವ ನಿಮ್ ತಮ್ಮ ಗೊಬರ ಬರ್ತದ ಈಟೆ
ಹ ಇಲ್ಲ ನಾಳೆ ಬಿತ್ತ ಈ ಬಳ ಬಂದ್ ಇರ್ತ ಇ ಬಂತತ್ ಮಳಿ ಅ ಜಿಡಿ ಜ ಇತ ಆತ ಇತಲ ಆತ್ ಮತ
ಆಡ್ತತ್ತು ಅದಕ ಏನಾಗ ಹ್ಮ್ ಹ್ಮ್
ಹ್ಮ್ ಹ್ಮ್
ಫೋನ್ ಹೆತಿಲ ಅವ ಹಾ ಫೋನ್ ಅಚ್ಚ ಹ ಹಾ ಎಂದರಗ ಹಾ ಹಾ ಬ ಹಲೋ ಕಟ ಮಾಡಿಂದ
ಯಾಕ
ಅಲೋ ಹೌದು ಕಟಮಾಡಿದಲೇ ಮತ್ತೆ ಕ ಶ ಕಟ್ಟಾತ ಕ
ಅಲ್ಲಲ್ಲಿ ಯಾರ್ ಹೆಚ್ಚದ್ರ ಯ್ದೇ
ಅದೇ ದೇವಣ್ಣ ಅಲ್ಲ
ಹಾ
ಹಾ
ಯದ
ಆಯಚನ ಹ್ಮ್ ಟ್ಯಾಕ್ಟ್ರ ಬಿದ್ದಂಗ ಹಲ್ ಒಳ್ಳ ಹಂಗ
ಆಗಲ್ಲ ಆಗಲ್ಲ
ಹಗ
ಹ ಅಂಡಿ ಕಟ್ಟಿ ಬಿ
ಹಾಗಲ್ಲ ಟ್ರ್ಯಾಕ್ಟರ್ ಬಿಂಗ ಹೆಂಗ ಆಗಲ್ಲ್ಯಾಕ್ಟರ್ ಹಂಗ
ಆ ಮಂಡಿಗನ್ ತಂದು ಕೊಟರು ಬಿತ್ತ ಬಿಡ್ತ್ನ ಕಡೆ ಆಡೋಡಿ
ಹ್ಮ ಎಲ್ಲ ನಾವ ಎಲ್ಲಿ ಅವನು ಟ್ಯಾಕ್ರದ ಬರದ ದೋಸ್ತ್ ನೀ ಹೆಂಗನ ಬತ್ತು
ಮ ನಿ ಮಣ್ಣನ್ ಗಾಡಿತ್ತಲ್ಲ ಕಡೆ ನಾ ಸತ್ ಬಿತ ಬಿತವದ್ದ
ನ ಬತ್ನಾ ಶಂಗಾವಣಿಗೆ ವತ ಚಲ್ತತಲ್ತಂದರು ಅವಲ್ಲ ಬತ್ತ ನಮಡ
ಹ್ಮ್ ವಿಸವಕಲ್ಲ ಅನ್ ಕಾಯಲ್ಲಾನ
ಹ ಎ ಪ್ರಶಳ
ಹ್ಮ್
ಅಲ್ಲುಮ್ಮ ಎಡು ದಸಮ
ಬಕ್ಸ ಬ ಸಲ್ಲ ಬ
ಇ ನಂಗೆ ಯಾವ ಮಾಡದತ್ರ ಹ್ಮ್
ಹಾ ಆಯಟ ಚಲೋ ಇಟ್ಟು ಬಿಡ್ಲಿ ರಾತ್ರಿನೂ ಹೆಚ್ಚಯ ಹೆಚ್ಚಾಯತಿ ಹಲೋ
ಇದು ಪನ
ಹಾ ಪೋನ್ ಇಂತನ ರಾತ್ರಿ ಊಟ ಮಾಡವತ್ತ ಆಚ್ಚು ಚಲವಿಟ್ಟು ಮೊತ್ತಂಬಡುವಕ್ಕ
ಇ ಒಂದ ಎರಡು ಮಾ ಕಾ ಇದ್ರಾಗ ಒಂದ ಎರಡು ಸಲ ಒಂದ್ ಇಪ್ಪತ್ತು ನಿಮಿಷ ಮ ಒಂದ ಎರಡ್ ಸಲ ಮ ಸಲ್ಪಳಮ
ಹಾ
ಏನೋ ನಾಲ್ಕರಿಂದಾರಂದ ಟಾಸ್ಕ್ ಕಂಪ್ಲೀಟ್ ಮಾಡಿಬೇಡಮ್ ಕೇಸ್ ಬರ್ತ ಗೊತ್ತ ಕಾಯ್ ಬಡತ್ ನಾವು
ನೀ ಯಾರ್ ದಿನಕ್ಕೆ ಹೋಗ್ಬ ಎರಡು ದಿನ ಮುಗಸ ಬಿಟ್ಟನಲ್ಲ
ನೀನ್ ನಡಿ ಚಂಟ ಆಗ ಕುಂತಿರದ ಕಾಲೆ
ಕಲ ಅಲ್ಲ ಸುಮಸುಮ್ನೆ ಹೆಚ್ಚನ ಓ ಅಡ ಹೋಗೋ
ಸುಮ್ ಸುಮ್ನೆ
ಅ ಜೇರಾನೆ ಬಂದ
ಹಂಗ ಅದ
ಯಾರು ಫೋನ್ ಎತ್ತಲ್ಲ ಹೂ
ಸೆಕ್ಸ್
ಹೆಚ್ಚ ನೆಲೆ ನೀ ಮಾವ ಗಚ್ಚಿದ ಯ ಬರ ಓಸೋ
ಹ್ಮ ಹೂ ಮತ್ತೆ ಯಾಕೆ್ದ
ಹ ನಿಮ್ಮ್ ಮಾವಗಚ್ಚ ದಿವ್ಸ ಒಂದು್ ಮೂರ ನ ಗ್ರೂಪ್ ನಂಬರ್ನ ಎಡ್ತ ಅಚ್ಚನ ನಾವು
ಹ್ಮ್ ಹ್ಮ
ಹ ಅವ್ರಗ್ ಮಿಸ್ ಕಾಲ್ ಮಾಡೇನೆ ಹಂಗೆ ಮಿಸ್ ಕಾಲ್ ಮಾಡಗಿಸ ಅವ್ರಿಗೆ ಫಸ್ಟ್ಗ ಹೇಳಿ ನಿಂಗ ಕಡೆಕ ಫೋನ್ ಹಚ್ಚು
ಹ್ಮ
ಯಾರ್ ಮಾತು ಲಾರ ಸಮ ಅವ ಗ್ರೂಪ್ನ ಕು ಸ್ ನಂಬರ್ ಅವ ಅವ್ ಕಚ್ಚಿನ ಮತ್ತತ್ ಏನ್ ಮಾಡ್ಲಿ
ನೀಯ್ಯ ಅಪ್ಪೋ ನಾನ್ ನೋಡಿ ಎಂತ ಮಂದ ನೋಡಿಲ್
ಆ ಬರ್ತಾವಂದ್ರ ಯ ಕಡ್ ಅದ್ರೂ ಬರ್ಬಕ್ನಂಗ ಇರ್ತ್ ನಮಗ
ಹಓ ರಕ್ಕ ಕಸಕ್ ನಿಂತೆ
ಹಾ
ರಗಾಸಗ ಹ್ಮ್ ನೋಳಿ ಅಡ್ ಎರಡು ನಂಬರ್ ಇಲ್ಲ ಮರ್ ಮೂರ್ಕ ನಾಕು ಸಾವ ಹೊಡತಿ
ಅವ ಬಂದನ ಬರ್ಲಸ್ತ ಬಂದ ಒಂದ ಅಂಜೆ ನೋಡು ಒಂದು
ಹ್ಮ್
ಲ್ಲ ತೋಂದಂದ
ಹ ಬಾಬಜದಪ್ಪ ಅಂಗ ಲ್ಲ
ಅವ ಬಂದ್ ಬಂದ್ರ ನನ್ ಕಡ್ಲೆ ಒಂದು ಹ
ಹ ನಿಮಿಷ ಹಣ ನಿಮಿಷ ತಾನೇ ಕಟ್ಟಾದ
ಕರೆಕ್ಟ್ ಹನ್ನೆರಡು ನಿಮಿಷ ಮೂರ್ ಸೆಕೆಂಡಗ್ ತಾನೇ ಆಟೋಮೆಟಿಕ್ ಕಟ್ದದ
ಹ್ಮ್
ಹಾ ಹನ್ನೆರಡು ನಿಮಿ ಮೂರು ಸೆಕೆಂಡ ಕೆಟ್ಟ ಕೆಟ್ಟ
ಹ್ಮ್ ನಿಜ್ಜೆಾಯ್ತಂಗ ಅಂದ್ರ ಹ ಯತಗ ಬಸ್ತಿ
ಏ ಮೆರ್ಸಕೈ ಜಸ್ತ ಈಗ ಏನು ಮಣಿ ಮೇಾಲ ಕಾಲ ಇಟ್ಟು ವಾರಿ ಮಾಡಿದೆ
ಹಾ
ಇನ್ ಯಕಡೆ ಒಂದ ನಾಕಕ್ ಸಾವರ ರೂಪಾಯಿ ಕೊಡಕ ಅಲ್ಲಿಗ ತಗೊ್ ಬರ್ಬಬೇಕ ಕಲ್ಲ ಹಂಗ ಊರಾಗ
ಅಡ, ನೋಡ ತೂಲ್ ಆಡತ ಅಂದ್ರ ತೂಲ್ ದೆಂಗಿದಕ್ಕೂ, ದಿಂಗ, ದಿಂಗದಂತ, ತವ ನೋಡು. . ಇದ್ದನು, ಅಂತ, ಮುಂದಕ್, ಬಡಸ್, ಮುಂದಕ್ ಮರ್ಸ್ನಳವಕಂದ, ನಾ. ..
ಸಾವಿರ, ರೂಪಾಯಿ, ಕೊಟ್ರ ಆಯತಾವ ಅಲ್ಲಿಗ ಯಾವನ ಬರ್ತಾವು, ಹಿಂಗ್ ಊರಾಗ ಐವತ್ತು, ನಿಮಿಷ, ಹಿಂಗ, ಬ. .. ಬರುದಾಹುತನೆ. ..
ಸರ ನೋಡೋ ನನ್ ತೂಲ್ಲ ತಿ ತಿ ಮಾಡಳಬಡ್ತ ನೋನ್ ತೂಲ್ಲ ಯ ತೋರ್ನು ಮುಂದಕ್ ದೋಸಾ ಈ ಯಡ್ ಅಡ್ ತ ಮುಂದಕ್ಕ ಮಸ್ ನಸ್ ಕಡ ಲದು ಎಲ್ಲ ಎರಡ ಬಿಡ ಮುಂದ ಮೆರೆಸ್ತನಿ ಎರಡ ಎ ಇ ಮುಂದಕ್ ಮರೆಸ್ ಮನೆಯವರ್ ಇರ್ತ ಬಿಡಪು
ಮಾರ್ಬೇಕಂದ್ಯಾ ನಾವು ಮಾರ್ಬೇಕ
ಮನ ಮನೆಯವರು ಇರ್ತ ಇದ ಗ್ಯಾರಂಟಿ ಎಲ್ಲ ನನದ ಒಂದು
ಒಂದೆ ಎಡ್ಕೊಂಬರ ಮಳಂಗ ಒ ಗಂಗೆಿ
ಏ ಆದ್ರ ಭೂಗಲ್ ಅದೆಲ್ಲ ತಂದ ಹಾಕ್ನಾರ ಬಾಳ ತರವಂತೆಲ್ಲ
ಹಾ
ಬಂದು, ಪೂಜ್ಜೆಮ್ಯಾಡುಸು, ಮೂವದು ನಮ್ ದಸರಾಲ್ಲಾ, ನನ, ನನ್ಗ, ಸಮಿತಿಗಾ, ..
ಹೇ, ದೋಸ್ತಪ, ದೋಸ್ತ, ಆಂಟೋನಿ, ನಿನಗೂ, ನಿಮ್ ನಿಂಗ, ಕುಂತು, ಡಿವು, ಲಕ್ಷ ರೂಪಾಯಿ, ಆತ ಕಟ್ಟಿದನಲ್ಲ. .. ಪಡೆ, ನೀವು, ಒನ್, ಲಕ್ಷ. ರೂಪಾಯಿ. ...
ಹಂಗ. ...
ಅ, ನೀ ಹಿಂಗಪ್ ಮತ್ತೆ ದೊಡ, ದಿಡ್ಡು, ಲಕ್ಷದದೆತ್ಕಟ್ಟಿದ, ಒಂದೊಂದೇ ಒಂದೊಂದ್, ಲಕ್ಷ. ... ಹಕ್ಕಿಗಳು. ..
ಏ, ಈಗ ಏನು ಶೆಂತಾವಲ್ಲೇ, ನಾನು, ಬಾ ಅಚ್ಚನ್, ತಾಕತಕು. ..
ಹಾ. ..
ಹೌದುಯೇನೋ ಮತ್ತುತುಳು, ಚಕ್ಕುಆಕಿಬುತೀನಿ, ಚಾಕ್, ದೋಸ್ತ್. ..
ಅಲ್ಲ, ಅದುಲೆಕ್ಕ ಈಗೇನು, ಆಗದೇ. ಹಾ .. ಓ, ಎಲ್ಲೇ, ಯಾವ್ರಾಗ, ಕಟ್ಟ್ಯಾರ, ನೋಡಲೇ, ಬಂಡಿ ಇದು, ಕಾಲುಹೇಳರಾ, ಒಂದೇ ಇತಿಲಿ. ...
ನಾ, ಅಡ್ಗೆ, ನಮ ನಾನ್ ಹೇಳಸ್ ಮುಂದಕ್. ...
ಅಲ್ಲ. .. ಇನಗ್, ಸ್ಟೇಟಸ್, ನೋಡನ್, ಬೇಕಾದರೆ, ಕಾಸ್ಲಿ ಏನು, ಅದು, ಫೋನ್, ಕಟ್ಟಾಗಿ, ಕಲ್ಷುತ್ಹಿನಿ, ತಹ್ಡೀ. ..
ನಾ, ಪೋನ್, ಕಡ್ಮೇಲೆ, ಮತ್ ಕ ಬೇರೆ ಕಾಲ ಆಐತ್, ಚಚ್ಕೈತಿರ, ಒಂದುಸಸ, ಒ. .. ಐದು ನಿಮಿಷ. .. ಇದು, ಕ್ಟುಗಳಲೈ. ..
ಇದು, ಕಟ್ಟ ಆತಾನೆ, ಹೋಗೋದಿಲ್ಲ, ತಕ್ಕೋ, ಆಯ್ತು ಕಟ್ಟೆ ಆಗ್ತದ, ಈಗ? .. ಇನ್ನು, ಒಂದು, ಸೆಕೆಂಡ್ಹಾ? ..
ಹ್ಮ್, ಅಟಂದ, ನಾರ್ಮಲ್, ಕಲ್ಷುತೀನಿ, ಇರು. ..
ಬಂದು, ಆಯ್ತು ಕಟ್ತ್ ನೋಡೂ? ಈಗ ಹನ್ನೆರಡು ನಿಮಿಷ ಆಯ್ತು, ಕಟ್ಯ್ತು. .. ಆಯ್ತು, ಕಟಾಯಿತು. ..